ಅಷ್ಟೊಕ್ಕೂ ಮಾಡಿದೆ ನೋಡಬೇಕು ಅಮ್ಮ ಅಂಗಡಿ ಜೋಡಿಸ ಬಿಟ್ಟ ಬಂದೆ
ಹು ಪಾಪಾವಜ್ಜಿ ಸತ್ತ ಹೋದ್ಲಲ್ಲ
ಹು ನನಗ ಗೊತ್ತಿಲ್ಲ ಏನು ಅಂತ ದ್ ಮೂರ ಗಂಟೆ ಬರ್ತೈತಿ ನೈಟು
ಹ್ಮ್
ಹ್ಮ್
ಏನ್ ನೈಟ್ ಜೊತೆಗೆ ಇರೋದಾ
ಎಂಟ್ನೂರ್ ಇವತ್ತ
ಓ
ಬರಲ್ಲನ
ನಂಗೂ ಗೊತ್ತಿಲ್ಲ ನಮ್ ಅಮ್ಮಂಗೆ ಏನು ವಾಟ್ಸಾಪ್ ಅಲ್ಲಿ ಹಕಂದಿದ್ದ ಅವಾಗ ಅ ಅಮ್ಮ ಮಾ ಗುರು ನ ರಘುನ ಯಾರ
ಹ ಹಾ - ನಂಬರ್ ಇದ ಹ ನಂಬರ್ ಇದ್ದ
ಎ--ಏ ಸುನಿ ಸುನಿ
ಸುನೀಕ್ ಬಂದಿತ್ತು ಅಮ್ಮ ನೋಡ್ಬಿಟ್ಟು ಅವಅಜ್ಜಿ ಸತ್ತೋದ ಅಂತ ಹೇಳಿದ ಆಮೇಲೆ ಅವನು ಫೋನ್ ಮಾಡಿ ಇದುಕೆ ಅವಜ್ಜಿ ಸತೋದಾ ಆಮೇಲೆ ಹುಷಾರಿಲ್ಲ ಅದಕ್ಕೂ ಹೋಗಿರ ಕೆಲಸಕ್ಕೂ ಮನಲ್ಲೇ ಅವನಿ ಅಂತಂತು ಅದಕ್ಕೆ ಸುಮ್ಮನೆ ಆದೇ ನಿನ್ನೆ ನಮ್ಮ ಕಾಲೇಜು ಫ್ರೆಶರ್ಸ್ ಪಾರ್ಟಿ ಮಾಡಿದ್ರು. ಹೋಗ ತನಕ ಏನಾಗ ನನ್ ಫ್ರೆಂಡ್ ಬರ್ತೀನಿ ಇರು ಒಂದ್ ಐದ್ ನಿಮಿಷ ಅಂತ ಅಂದ್ಲ ಸರ್ ಆಯ್ತು ಅಂದ್ಬಿಟ್ಟು ಕೂತ ಕ ಒಂದುವರ್ ಗಂಟೆ ಟೈಮ್ ಆದ್ರೂ ಅವ ಬಂದೇ ಇಲ್ಲ.
ಹ್ಮ್ ಹ್ಮ್
ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟದ ಕಬಡ್ಡಿಲಿ ಥತ್ರೋಬಾಲಿ. ಮತ್ತೆ ವಾಲಿಬಾಲ್ ಇದ್ರಲ ಎಲ್ಲದ್ರಲ್ಲೂ ಸೆಕೆಂಡ್ ಪ್ರೈಜ ಫಸ್ಟ್ ಪ್ರೈಜ್ ಬಂದಲ್ಲ ಮಮ್ಮ ಯಾವದಕ್ಕೂಗ ಅಟೆಂಡ್ ಆಗ್ಲಿಲ್ಲ ಗೊತ್ತಾನಾನು ಎಷ್ಟು ಬೇಜಾರಾಯ್ತು ಗೊತ್ತಾನನ
ಅದ್ರ ಅವರು ನನ್ ಫ್ರೆಂಡ್ ಬರ್ತಿನಿ ಅಲ್ಲಲ್ಲಾ ಅವ್ಳ ಕಾಯ್ಕ ಕೂತ್ಬಿಟ್ಟಿ ನನಗ್ ಗೊತ್ತ ಗೊತ್ತಿಲ್ಲಾ ಹೆಸ್ರು ಬರ್ಕಂಡಾರ ಇದನ್ನ ಆಡ್ಸಿ ಎರಡ್ ಮೂರ್ ತಿಂಗಳ ಆಯ್ತು ಏ ಕೊಡಲ್ವನ ಫ್ರೈಜ್ ಅಂದ್ಬಿಟ್ಟು ನಾನ್ ಸುಮ್ ಕೂತ್ಬಿಟ್ಟೀನಿ ಔಟ್ ಸೈಡ್ ಪಾರ್ಕ್ ಅಲ್ಲಿ ಇದನೆಲ್ಲಾ ಕೊಟ್ಟೆ ಬಿಟ್ಟಾರ ಗ್ರೂಪ್ ಅಲ್ಲಿ ಅದನೆಲ್ಲ ಕ್ಯಾರಂ ಮಾತ್ರ ಆಡಿದ್ದು ಅದು ಸೆಕೆಂಡ್ನೇ ಪ್ರೈಜ್ ಬಂದಿತ್ತು ಅಂದ್ರೆ ಫಸ್ಟ್ನೇ ಪ್ರೈಝೇ ಬಂದಿದ್ದು ಜೂನಿಯರ್ಸ್ ಕೊಡ್ಬೇಕಲ್ಲ ಅದಕ್ ಅವ್ರಗ ಫಸ್ಟ್ ಪ್ರೈಜ ಕೊಟ್ಬಿಟ್ಟು ನಮ್ಗ ಸೆಕೆಂಡ್ ಪ್ರೈಜ್ ಕೊಟ್ರು ಅದೊಂದಕ್ ಮಾತ್ರ ಅಟೆಂಡ್ ಆಿ
ಇನ್ನು ಎಲ್ಲಾ ಪ್ರೈಸ್ಗೂ ಮಿಸ್ ಆಗೋದ
ಹೂ ಹೂ
ಬೇಜಾರಾಗೋಯ್ತು ಗೆದ್ದು ಈ ತರ ಆಯ್ತಲ್ಲ ಅಂತ
ಲ್ಟ
ಏನಮ್ಮ
ನಿಂಗೂ ಗೊತ್ ಐತು ಅಂತಾ
ಜೋರಾಗಿ ಮಾತಾಡು ಫೋನ್ ಕರೆಕ್ಟಗಿ ಇಡ್ಕೊಂಡು
ಅದನ್ನ ಹೇಳೋದು ಜಸ್ಟ್ ಮಿಸ್ ಅಂತ
ಹೂ ಆ ನನ್ನ ಫ್ರೆಂಡಿಂದ ಆಗಿದು ಆ ಏನ್ ಮಾಡೋದು ಬುಡು ತಗೊಂಡ್ಬಿಟ್ಟ ಆಮೇಲೆ ಫೀಲ್ ಮಾಡಷ್ಟ್ ಮಾಡ್ಕಂದ್ರೆ ಬುಡತ್ತಗ ವಾಸ ಇನ್ ಏನ್ ಮಾಡಾಕೋದು ಅಂದ್ಬಿಟ್ಟು ನಾನೇ ಸುಮ್ನಾಗೋದು
ಹೂ
ಎಲ್ಲರೂ ಹೋಗಿ ಫೋಟೋ ತಗಸ್ಕಳಕ್ ಹಯ್ತಾವ್ರ ನನಗ್ ಗೊತ್ತಿಲ್ಲ ಅವ್ರಾರರು ಅಟ್ಲೀಸ್ಟ್ ಕರೀಬೇಕು ತಾನೆ ಬಾ ನೀನು ಗ್ರೂಪ್ ಅಂತ ಕರಿನಿಲ್ಲ ಹೋಗ್ ಫೋಟೋ ತಗಸ್ಕತವ್ರ ಇಬಡು ಯಾವ್ದ ಬೇರೆ ಟೀಮ್ ದೇನೋ ಅಂದಬಟ್ಟು ನಾನು ಸುಮ್ಾಗ ಓದಿ ಆಮೇಲೆ ಫೋಟೋ ತಗ ಇಸ್ಕೊಂಡು ಎಲ್ಲಾ ಮೆಡ್ಲೆಲ್ಲ ಇಸ್ಕಾ ಬಂದ್ಮೇಲ್ ಗೊತ್ತಾಯ್ತು ಬಿುಡು ಪರವಾಗಿಲ್ಲ ಏನ ಮಾಡಿ ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡ್ದಕ್ ಸಿಗತ್ತ ಅನ್ಕ ಸುಮ್ಗ
ಎ್ಣ ಹೇಳಲ್ಲಸ ಹ ಅಲ್ಲಿ ಇಟ್ಕೊಂಡು ಕಾಂಪೌಂಡ್ ಅಲ್ಲಿ ಇಟ್ಕೊಂಡು ನಿಮ್ ಇ ಬಿಟ್ಟಿದ್ದಲ್ಲ ನೋಡು
ಹ ಅದ್ರು ಇದೊಂದ್ ಫೋಟೋ ಸಿಕ್ತು ಕ್ಯಾರಮ್ದು ಅನ್ಬಿಟ್ಟು ನಾನು ಸುಮ್ನೇ ಸುಮ್ನ ಓದಿ ಬೇರೆ ಯಾವ್ದು ಫೋಟೋ ಸಿಗ್ನಿಲ್ಲ ಅದು ಗ್ರೂಪ್ ಅಲ್ಲಿ ಒಂದೇ ಫ್ರೈಜ್ ಕೊಡದ ಆಮೇಲೆ ಅದಕ್ ಆಮೇ ಮ ಅಲ್ ಇಸ್ ಕೊಟ್ಟ ಅವರ ಅದನ್ನ ಗ್ರೂಪ್ ಅವ್ರ ಕೊಡ್ನಿಲ್ಲ ಬುಡ ತಗೊಂಡ್ಬಿಟ್ಟ ನಾನು ಏಾರ ಕೇಳಲಿಲ್ಲ
ಥರ ಗುಂಪು ಗೋವಿಂದ ಅದೇ ಗುಂಪುರು ಗೋವಿಂದ ಮತ್ತೆ ಇಲ್ಲ ಮತ್ತೆ
ಹೂ ನಿಜ ಹಂಗೆ ಆಯ್ತು ಆದ್ರೆ ನನ್ ಬಂದ್ಲು ಬೇರವನ್ ಕಳ್ಸ ಫೋಟೋದ ಅದ್ರಿಂದ ಅವ್ರಗ್ ಬೇರವ್ರಗ್ ಸಿಕ್ತು ಆಡ್ದೋದರ್ಗ ಅಷ್ಟೆ
ಆರ ಮದರ್ಗ ಓ ರ ಪಿಂಕು
ಹೂ ಏನೋ ಒಂದು ಮಾಡು ಏನ್ ವರ್ ೂ ಇದ ಏನ ಕ್ಲಾಸ್ ತಗತಿಲ್ಲ ಏನಿಲ್ಲ ಮನಲಾಮ
ಹೂ
ಹೂ ನಮ್ ಮನೆಲ್ಲಿ ಅಸೈನ್ಮೆಂಟ್ ಏನಾದ್ರರು ಕಂಪ್ಲೀಟ್ ಮಾಡ್ಕತ್ತ ಮನಲಿ ಅವ್ರ ಇಷ್ಟೇ
ಹೂ ತಿಂಗ ಒಂಬತ್ತ ತರಕ
ಹಾ ಹ ನೋಡಂ ಒಟ್ನಲ್ಲಿ ನಮ್ಗ ಹದ್್ಮೂರ್ನೇ ತಾರೀಕಿಂದ ಎಕ್ಸಾಮ್ ಇರೋದು
ಹ್ಮ್
ಹ ಇನ್ನು ಇಂಟರನಲ್ ಏನು ಸೈನ್ ಮಾಡ್ಸ್ಕೊಂದಿಲ್ಲ ಮಾಡಸ್ಕೊಂಡ ತಕ್ಷಣ ಊರಿಗೆ ಬರೋದು ಇಲ್ಲಿ ಇರಲ್ಲ ಆಂಗ್ಸು ನೀವು ಕೆಲ್ಸ ಸಲ ಮನೇಲೆ ಅವ್ನು ಇವತ್ತನ ಕರ್ದಾರ. ಇವತ್ ಸಾಯಂಕಾಲ ಸಾಯಂಕಾಲ ಹೋದ ಕೆಲ್ಸಕ್ಕ. ಇನ್ ಇವತ್ತು ಹೋಗನ ನಾಳ ನಾಳಿದ್ದು ಇಲ್ವೇನೊ
ಹ್ಮ
ಹ್ಮ್ ಒಂದ್ ವಾರ ಹೊ ಮನೇಲಿ ಇದ್ರ ಒಂದ್ ದಿನ ಅಷ್ಟ್ ಷ್ಟೇ ಕೆಲಸ ಸಿಕ್ಕದಗ್
ಏನ್ ಹೇನ್ರೆ ಬ್ರಾಹ್ಮಿಣ್ಸು ಮತ್ತೆ ಮುಸ್ ಮ್ಮ್ ಇಬ್ಬರ ಬೇಕಾಂದ್ರು ಮದವ್ ಆಗಲ್
ಯಾರದ
ಬ್ರಾಹ್ಮಣ್ಸು ಮತ್ತೆ ಮುಸ್ಲಿಮ್ಸ್
ಓ
ಹ್ಮ್
ಹ್ಮ ಎಲ್ಲೆ
ಈ ಬ್ರಾಹ್ಮಣ್ಸು ಅಂತೂ ಪಾರಾವಗಿಲ್ಲ
ಹ
ಅಡುಗೆ ಮಾಡಕ
ಯಾರ ಸುನಿನ
ಹ್ಮ
ಗೊತ್ತಿಲ್ಲ ವಮ್ಮ ಒಯ್ತಾನೆ ಏನೊ ಗೊತ್ತಿಲ್ಲ. ಅದೇ ಅವರು ಒನಾರ ಹೆಂಗ ಒಪ್ಕೊಂಡಾರ ಹಂಗ ಇವ್ರು ಹೊಯ್ತಾರೆ ಅಷ್ಟೇ ಕೆಲ್ಸಕ ಒನರ್ ಮೆಲ್ ಡಿಪೆಂಡ್
ಹ್ಮ್
ಅವರು ಓನರ್ ಅಂತುವೆ ಸುನಿ ದುಡ್ ಬರದ್ನೇ ಕಾಯ್ಕೊಂಡಿರ್ತಾರ.
ಹ್ಮ್
ಯಾರ್ ದುಡ್ಡು ಹೇತ್ಕಳಲ್ಲ ಸುನಿ ಏನು ಕರೆಕ್ಟಾಗಿ ಮಾತಾಡಲ್ವಲ್ಲ ಸುನಿ ಸ್ಯಾಲ್ರಿ ಬಂದಿಟ್ಟಗೆ ಅರ್ಧ ಬರ್ಧ ಕಟ್ ಮಾಡ್ಕೊಂಡಿರ್ತಾನೆ.
ಹದ
ಈ ಸತ್ ತನ ರೂಮ್ಗೆ ಹೋಗ್ ಕಾಯ್ಕೊಂಡ್ ಕೂತಿದ್ಕ. ಸುನಿಗೆ ಹೆಂಗೊ ದುಡ್ಡು ಸಿಕ್ತು ಇನ್ನಂದ್ರೆ ಅದು ಸಿಗ್ತನ ಇರಲಿಲ್ಲ ಬರಿ ನಲವತ್ತ್ ಸಾವಿರ ಬಂತು ಅಷ್ಟೇ. ನಲವತ್ ಸಾವಿರ ಬಂದ್ರೆ ಅದ್ರಲ್ಲಿ ಅವ್ರ ಮಾವನ್ ಮಗಂತ ಪೀಸ್ಕೊಂಡಿದ್ದ ದುಡ್ಡ ಅವನು ಕೊಟ್ಟಬಿಟ್ಟ ನನ್ ಕಾಲೇಜ್ ಫೀಸ್ಗೆ ಐದ್ ಸಾವಿರ ಅವನ್ ಒಂದ್ ಐದ್ ಒ ಸಾವಿರ ಸಂಘಕ್ಕೆ ಎಲ್ಲಾರ್ಗೂ ಕೊಟ್ಬಿಟ್ಟು ಖಾಲಿ ಮಾಡ್ಕಕ್ ಕೂತಾನೆ
ಹ್ಮ್ ಬೈಕ್ ದ ಬೈಕ್ ಬೈಕ್ ದೇವೆಲ್ಲ ಮುಗೀತಾ
ಇಲ್ಲ ಇಲ್ಲ ಇವತ್ತಕ್ಕೊಂದು ವರ್ಷ ಆಯ್ತು.
ಹ್ಮ್
ತಗೊಂಡ್ ಅ ಅದು ಮೂರ್ ಮೂರ್ವರ್ ಸಾವಿರನ ಮೂರ್ ಸಾವಿರದ ಏಳ್ನೂರ ಏನೋ ಕಟ್ತಾವನೆ.
ಹ್ಮ್ ಹ್ಮ್
ಅದೇ ಮೂರ್ ವರ್ಷಕ್ಕೆ ಹಾಕ್ ಇನ್ನು ಸಂಘದಲ್ಲಿ ದುಡ್ಡಾಂಗವಾಮ
ವಿಳಕವಾ
ಅವ ಹಂಗೆ ಬಿಡು ಅವ ಕೊಡಲ್ಲ ಅವ ಲೇಟು ಹಂಗೆ ಮಾಡದು ನಮ್ದು ಹಂಗ್ ಎಲ್ವ ಮಾಡರೋದು
ಹೆಂಗ ಇತಗ್ಗೋವ ಅವ ನಾನಷ್ಟ ನಹಸ್ ಮಾಡಿದನ್ ಗೊತ್ತಾ
ಹಾ
ಹ ಹ್ಮ ನರ ಅವಳನ ಚಿನ್ನ ಬಂಗಾರ ನೀವೇ ಸರಿ ಅಂತ ಹೊಗ್ಳ್ಬೇಕು
ಹ್ಮ್ಜ ್ಮ ಅದೇ ಏನ್ ಗೊತ್ತ ತ್ತ ಹಾಸ್ಕಂದ್ರು ಒಂದ್ ವರ್ಷ ಕೆಲ್ಸಕ್ ಹಾಕ್ಸ್ಕಳಿ ಜಾಸ್ತಿ ಡೇಸ್ಾಕ್ಸ್ ಳಕ್ ಹೋಗ್ಬಿಡಿ ನೋ ನಮ್ದೇ ಮೂರ್ ವರ್ಷಕ್ಕೆ ಹಾಕ್ಸ್ಕೊಂಡು ಒಂದುಟು ಡಬ್ಬನ್ ಆಗ ದಾಯಿವಾಗ ಬಡ್ಡಿ
ಹ್ಮ್ ಅಕನಗೆಳ
ಇಲ್ಲ ಅಕ್ಕನ್ ಅವತ್ತ ನಾನು ಹೇಳ್ದಿ ಅಕ್ಕ ಬಡ್ಡಿ ಜಾಸ್ತಿ ಅಂತ ಹೇಳ್್ದಿ ಅಕ್ಕ ಅ ಒಂದ್ ವರ್ಷಕ್ಕ ಆದ್ರೆ ಇಷ್ಟ ಅಂತಂತು ಗೊತ್ತಿಲ್ಲ ಅದನ್ನಲ್ಲ ವಿಚಾರಸ್ಬಿಟ್ಟು ಮಾತ್ರ ಇಸ್ಕು ಹಂಗೆ ಇರ್ಸ್ಕ ಬಿಡ ನಮ್ದು ಬಡ್ಡಿ ಜಾಸ್ತಿ ಆಯ್ತು ಅಂತ ಹೇಳೋಳ್್ದ ಅಕ್ಕನ್ಗ
ಹ್ಮ್
ಅವಾಗ ನಮ್ದೇ ಲೆಕ್ಕ ಆಗ್ತು
ಹ್ಮ್
ಈ ಅಕ್ಕ ಮೂರ್ ವರ್ಷಕ್ಕೆ ಇಷ್ಟು ನಮ್ ಇಷ್ಟ್ ಎತ್ಕೊಂಡ್ು ಅಂತ ಅಂದಿದ್ದಕ್ಕೆ ಅಕ್ಕನೇ ಅಕ್ಕ ಹಕ್ಬಿಟ್ಟು ಇಷ್ಟು ಬಡ್ಡಿ ಬಂದದಲ್ಲ ಅಂದ್ಬಿಟ್ಟು ಅಕ್ಕನೇ ಹೇಳ್ತು
ಹ ಹಾಗಂಗಕ್ಕೆ ಹೋಗ್ಬಿಟ್ಟೆ ವಿಚಾರ್ಸ್ಬಿಟ್ಟು ಎತ್ಕತೀ ನೀರು ಅಂತಂತ ಆಗ್ತ
ಹೌದಾ
ಹ್ಮ ಅದ್ರ ಒಂದ್ ವರ್ಷಕ್ಕಾದ್ರೆ ಬಡ್ಡಿ ಕಮ್ಮಿ ಬೀಳುತ್ತಾ ಎರಡ್ ವರ್ಷ ಮೂರ್ ವರ್ಷ ಆದ್ರ ಹಂಗ ಜಾಸ್ತಿ ಜಾಸ್ತಿ ಆಗುತ್ತೆ ಬಡಿ ಮೂರ್ ವರ್ಷನೇ ಲಾಸ್ಟ್ ಹಾ ಕೊೊಡೋದು ಅನ್ಸುತ್ತವರು ಜಾಸ್ತೇನ ಆಕಳ್ಳ
ಹದ
ಇಲೆ ಆದ್ರೆ ಒಂದ್ ವರ್ಷಕ್ಕೆ ಹಾಕ್ಬೇಕಪ್ಪಾ
ಹ ಅದನ್ನೇ ನಾನ ಹೇಳಿದ್ದು ಒಂದ್ ವರ್ಷ ಕಾಸ್ಕಿ ಅದ ಜಾಸ್ತಿ ಅಮೌಂಟ್ ಕೊಡ್ಬೇಕ ಅಷ್ಟೇ ನೀವು ಆತರ ಮಾಡ್ತಾರ ಆರ್ನೂರ ಏಳ್ನೂರ ಬಿಳುತ್ತಾ ಅನ್ಸುತ್ತ ಒಂದವರ್ ಸಕ್ಕ ಐವತ್ ಸಾವಿರ ಆದ್ರ
ಹ ಅಷ್ಟೇ ಬಿಳ್ಬೋದು ಏಳ್ನೂರು ಎಂಟನೂರು ಹಂಗ ಬಿಳ್ಬೋದು ಅಷ್ಟೇ ಒಂದ್ ಸಾವಿರ ರೂಪಾಯಿಂದ ಕೆಳಗ ಬಿಡ್ಬೋುದು ಒಂದ್ ವರ್ ಸಿಕ್ಕಾದ್ರ ಜಾಸ್ತಿ ಆದ್ರ ಕಮ್ಮಿ ಆಗೋಯ್ತ
ಏನ ವಾಮ
ಬೀಲ್ಲಾ
ಇಲ್ಲ ಇಲ್ಲ ಊರ್ಗ್ ಹೋದ್ರು ಓದ್ಬೇಕೆ ಹೋರು ಯಾವತ್ತ ಶನಿವಾರ ನೇನು ಹೋದ್ರು ಏನ ಬಾ ಕೂಡು ಇಲ್ಲ ಇದ್ರ ಒಂದ್ ತಿಂಗ್ ಇಲ್ಲಿ ಎರಡ್ ತಿಂಗ ಅಲ್ಲಿ ಆತರವ
ಕರಾಟೆ ಇರಲ್ಲ ಇಲ್ಲಿ ಹಾ
ಪ ಪಾ ಪೂಟನ್ ಪತಿದ್ದು
ಚೆನ್ನಾಗ ಅವನ ಮೊದ್ಲು ದಪ್ಪ ದಪ್ಪಕ್ ಚೆನ್ನಾಗಿದ್ದ. ಇವಾಗ ಫುಲ್ ವೀಕ್ ಆಗ್ಬಿಟ್ಟ ನಾವು ಅಡದು ಹೊಡದ ವೈಕ್ಳಗ ಫುಲ್ ವೀಕೇ ಆಗ್ಬಿಟ್ಟವ.
ಮಸ್ತು ವಡಿತಾಳೆ ಹಿಡ್ಕಂಡ್ ಹಿಡ್ಕಂಡ್.
ಎರಡುೂ ಗಂಡೆ ಅಲ್ವಾ.
ಅವಳಿಗೆ ಎರಡು ಗಂಡು ಇವಳಿಗೆ ಎರಡು ಗಂಡು.
ಪಾಪೂಜ ಲಕ್ಷ್ಮಿಗಾ.
ಲಕ್ಷ್ಮಿ ಎರಡು ಗಂಡ ಹಾ.
ಲಕ್ಷ್ಮೀಗ ಎರಡು ಗಂಡು ಇವಳಗು ಎರಡು ಗಂಡು.
ನಾನು
ಇಲ್ಲ ಇಲ್ಲ ಎರಡು.